ನಮಸ್ಕಾರ ರಥ ಅವ್ರೇ.
ಓ ನಮಸ್ಕಾರ ರಾಹುಲ್ ಮಲ್ಲಯ್ಯನವರ್.
ಹಾ ಏನ್ ಮಾಡ್ತಿದ್ದೀರಾ.
ಎಲ್ಲ ಆರಾಮ್ ಕಣೋ ನೀನ್ ಆರಾಮಾ.
ಹಾ ಆರಾಮಿದೀವಿ ನೋಡು ಊಟ ಆಯ್ತಾ.
ಆಯ್ತು ಊಟ ನಿಂದು.
ಹ್ಮ್ ನಮ್ದು ಆಯ್ತು ನೋಡು ಊಟ ಏನ್ ಮಾಡಿದ್ರಿ ಊಟಕ್ಕೆ.
ಊಟಕ್ಕೆ ಏನ್ ಸ್ಪೆಷಲ್ ಇಲ್ಲ ಕಣೋ ಅದೇ ಚಪಾತಿ ಆಲೂಗಡ್ಡಿ ಪಲ್ಯ ಉಂಡಿದೀನಿ.
ಹ್ಮ್ ಯಾಕ ರೈಸು ಸಾಂಬಾರ್ ಊಟ ಮಾಡಿಲ್ವಾ.
ಇವತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಿಲ್ಲ ಕಣೋ ಅದಕ್ಕೆ ನನ್ಗೆ ಊಟ ಮಾಡಕ್ಕೆ ಮನಸೇ ಬರಲಿಲ್ಲ.
ಹ್ಮ್ ಮನಸ ಬಂದಿಲ್ಲ ಅಂದ್ರು ರಾತ್ರಿ ಊಟ ತಪ್ಪಸ್ಬಾರ್ದು ರಾತ್ರಿ ಊಟ. ಬಹಳ ಪ್ರಾಮುಖ್ಯತೆಯನ್ನು ಪಡಿತೈತಿ.
ನಂಗು ನಂಗು ಗೊತ್ತು ಆದ್ರೆ ಏನ್ ಮಾಡೋಣ ಕಾಣೋ ಊಟ ಹೋಗ್ತಾ ಇಲ್ಲ. ಊಟ ಬಾಯಲ್ಲಿ ಎರಡು ತುತ್ತು ಇಟ್ರೆ ಸಾಕು ಉಲ್ಕೆ ಬಂದಾಗ ಆಗ್ತಾ ಇದೆ.
ಹಂಗಗೆಪಾ ಮತ್ತೆ ವಸತಿ ನಿಲಯದ ಜೀವನ ಅಂದ್ರೆ ಹಂಗ ಇರತ್ತೆ. ಮತ್ತೆ ಎಲ್ಲಾ ಅನುಸರ್ರಿಸಕೊಂಡ್ ಹೋಗ್ಬೇಕು.
ನಾವು ನಾವು ದುಡ್ಡು ಕೊಡುತ್ತೇವೆ ಎಲ್ಲಾ ಕುಡುತ್ತೇವೆ ಆದ್ರೂ ಇಂತ ಊಟ ಮಾಡು ಅಂದ್ರೆ ಹೆಂಗ್ ಹೇಳು ನೀನೇ ಹೇಳು.
ಅದೇನ್ ಮಾತ್ ಕರೆಕ್ಟ್ ಐತಿ ಆದ್ರ ಹೋಗಿ ಅವ್ರನ್ನು ಒಂದು ಬಾರಿ ಭೇಟಿಯಾಗಿ ಅವ್ರಿಗೆ ಸಂಪೂರ್ಣ. ಪೂರ್ಣವಾಗಿ ನೀವು ಒಂದು ಸಲ ಹೇಳ್ಬೇಕು ಆ. ಗುರುಗಳು ಬಂದಾಗ. ನಮ್ಮ ಆ ಸಲಹೆ ಸಹಾಯಕರು. ಗುರುಗಳು ಬಂದಾಗ ನೀವು್ ಹೇಳ್ಬೇಕು ಅವ್ರಿಗೆ. ಏನಪ್ಪಾ ನಿಮ್ಗೆಲ್ಲಾ ಸರಿಯಾಗಿದೆ ಏನ ಅಂತ ಕೇಳಿದ್ರೇ ನೀವು. ಸರಿಯಾಗಿದೆ ಅಂತ ಹೇಳ್ತೀರಿ ಅವಾಗೇನ.
ಇಲ್ಲ ಕಣೋ ಇಲ್ಲಿ ನನ್ನ ನಾನು ಮಾತ್ ಕೇಳು ನೀನು. ಇಲ್ಲ ಅವ್ರಿಗೆ ಅವ್ರಿಗೆ ನಾವು ಹಿಂಗೆ ಹೇಳ್ದೆ ಅದು ಚಂದ ಇಲ್ಲ ಅದು ಚಂದ ಇಲ್ಲ ಬಾಳ ಹೇಳ್ದ ಅಂದ್ರೆ ಅವ್ ನಮ್ಮನ್ನು ಕಣ್ಣಾಗಿ. ಇಟ್ಟಕೊಂಡು ನಮ್ಗೆ ಎಲ್ಲಿ ಏನ್ ಮಾಡ್ಬೇಕೋ ಅಲ್ಲಿ ಮಾಡ್ತಾರೆ ಅವ್ರು ಅದಕ್ಕೆ ಅದಕ್ಕೆ ಏನು ಅಮ್ಮ ಅಲ್ಲಕ್ ಹೋಗಲ್ಲ ನಾನು ಹೆಚ್ಚಿಗೆ.
ಹಾ ಇದೇ ಭಯದಲ್ಲಿ ಬಹಳ ಜನ ನಮ್ಮೆಲ್ಲಾ ಗೆಳೆಯರು ಇದಾರೆ. ಇದೇ ಭಯದಲ್ಲಿ. ಸುಮ್ಮನೆ ಅವ್ರ ಹಾಕಿದ ಕೂಳನ್ನು ತಿಂದು ಬದುಕಂಗ ಹಾಗೈತೆ ಏನಂದ್ರೇ.
ಇವ್ರು ಜೊತೆಯಲ್ಲಿ ಬರಲ್ಲ ಕಣೋ ಇಂಥ ಟೈಮಿಗೆ ಅವ್ರು ಯಾವಾಗ ಬರೋಕ್ ಅವೆ ಬರ್ತಾರ ಅದಕ್ಕೆ. ಈಗ ನಾವ್ ಒಬ್ಬ ಬಂದು ಅಲ್ಲಿ ಹೋಗಿ ಅಲ್ಲಿಗೆ ದೊಡ್ಡದಲ್ಲ ನಾನ್ ಒಬ್ಬ ಕಣಕ್ ಕೂಡ್ತೀನಿ ಯಾರು ಏನ್ ನಂಬಲ್ಲ ಸುಮ್ಮ್. ಕೂಡ್ತಾರೆ ಒಬ್ಬನೇ ಹೋಗಿ ಏನಕ್ ಮಾಡಕೋಬೇಕಪ್ಪ ಅಂತ ಸುಮ್ಮ್ನೆಕೂಡ್ತಾರೇ ಅವರು. ಹೌದು ಹೌದು. ಬರಬರದಲ್ಲಿ ಹೇಳು ನೀನು ಎಲ್ಲರೂ ಒಗ್ಗು ಒಗ್ಗಟ್ಟಾಗಿದ್ರೆ ಮಾತ್ರ ಒಂದು. ಯೋಚನೆ ಮಾಡು ಇವತ್ತೋ ಯಾವತ್ತೋ ನಿಮ್ಮಲ್ಲಿ. ಒ ಇವತ್ ಕ್ಲಾಸ್ ತ್ರಿ ಒಂದ್ ಇವತ್ತಾ ಅನಿಮಲ್ ದನಗಳ ಶಾಸ್ತ್ರ ಒಂದ್ ಕ್ಲಾಸಿತ್ ರೀ ಇವತ್ತು. ದನಗಳ ಶಾಸ್ತ್ರ ಅಂತ ಒಂದು ಕ್ಲಾಸ್ಇತ್ತ್ ರೀ ನಮಗ ಹನ್ನೆರಡುಕ್ಕ ಹಂಗಾ. ಪರೋಳ್ ಮಕ್ಕ್ಳು ಹುಚ್ಚುಚ್ ಮಾಡಿ ಹಚ್ಚಿಸೋವ್ ರೀ ಸರ್ ಕುಂದ್ರುಸ್ಕೊಂದವಿನ್ ರೀ ನೋಟ್ಸ್ ಬರಿಯೋತಕ ಯಾರಿಗೂ ಬಿಡಲ್ಲ ಅಂತೆ.
ಹ್ಮ್ ಹೌದು ಅವ್ ಆ ಮಾಸ್ತರ್ಂದು ನೀವು ನೋಟ್ಸ್ ಬರಿೀಲೇಬೇಕು.
ಬರ್ದಿನಿ ರೀ ನಾ ಬರ್ದೀನಿ ನಾ ಬರ್ದೀನಿ ನೋಡ್ರಿ ನಮ್ಗ್ ಬಿಟ್ರೀ ಒಂದ್ ಇಪ್ಪತ್ತ ಇಪ್ಪತ್ತೈದು ಬರದಿಲ್ಲ ರೀ. ಬರ್ದಿಲ್ಲ ರೀ ಅವ್ರಗೆ ಸೈಡ್ಗೆ ಕುಂದರ್ ಸವರ್ ರೀ ಅವರ್ದ್ ಮುಗಿಯೋತಕ ನಮಗೂ. ಬಿಡ ಅಂತ ಹೇಳ್ಯಾರ ಆಯ್ತ್ ಸುಮ್ಮ್ ಕುಂತಕೊಳ್ಳ್ರಿ ಎಲ್ಲರು ಹೋಗಾನ್ ಮಾಡ್ರರು ಏನ್ ಆತದ ಸರ್ಗೆ ಸ್ವಾರಿ ಹೇಳನಾ ಬರ್ರೋ. ಕುಂದ್ರಿ ಎದ್ದ್ ನಿಂದಿರ್ತೀನಿ ರೀ ಒಬ್ಬರು ಬರ್ಲಿ ತಯಾರಿಲ್ಲ ನಮ್ಮ ಸಂಗಟ.
ಹಂಗೆ ನಿಮ್ಮನ್ನ ಮುಂದ್ ಬಿಟ್ಟು ಅವ್ರಿಂದೆ ಮೋಜ್ ನೋಡ್ತಾರೆ ನೀವು ಆ ರೀತಿ. ಹುಚ್ಚುಸ್ತರ ಮಾಡಕ್ ಹೋಗಿ ಮುಂದೋಗಿ ಮತ್ತೆ ನಿಮ್ಮ ಹೆಸರನ್ನು ಹಾಳು ಮಾಡ್ಕೊಂಡು ಮತ್ತೆ ನೀವು ಎಲ್ಲರಿಗೂ
ಈ ಏನು ಈ ಈಗ ಹೆಸರು ಉಳ್ದ ಇಲ್ಲ ಕಣೋ ಇವರಿಗೆ ಪಾಪ ನಮ್ಮ ಹುಡುಗರು ಅಂತ ಮಾಡಿ ಮಾಡಿ ಸಾಕಾಗಿ ಈಗ ನನ್ನ ಹೆಸರೇ ಉಳ್ದೇ ಇಲ್ಲ ಏನಿದೆ ಹೆಸರು ಮಾಡಣ ಹೆಸರು ಎಲ್ಲಾ ಕೆಟ್ಟೋಗ ದೆ ಅಲ್ಲ
ಇದೊಂದ್ಸಲ ನೀನು ಕ ನಮ್ಮ ಪ್ರಮ ಪ್ರಮುಖ ಆಗಿದಯಾ ಇನ್ನೊಂದು ಇನ್ನೊಂದು ಬಾರಿಗೆ ಮತ್ತೊಮ್ಮೆ ನೀನು ಆಗ ಆಗಲು ಬಯಸ್ ಬೇಡ ಬೇರೆ ಯಾರಿಗಾದ್ರೂ ನೀಡಿ ಬಿಡು
ಏನ್ ನಾನು ಬಯಸಲ್ಲ ಕೊಣೋ ಈಗ ಮಾಡಿದೀನಿ ಅಂದ್ರೆಲ್ಲ ಪೂರಾ ನಮ್ಮ್ ಮನಸ್ಸಿಂದ ಮಾಡ್ಬೇಕಾಗ್ತ ಅಲ್ಲ ಕೆಲ್ಸ ನಾನು ಮಾಡುತ್ತೇನೆ ಮೈಮೇಲ್ ತಗೊಂಡಿ ಅಷ್ಟೇ ಈಗ ನೋಡು ನ ಈಗ ನಾನು ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಪೂರಾ ನಮ್ಮ ಕ್ಲಾಾಸಿಗೆ ಪೂರಾ ಕಣ್ಣಾಗಿ ಇಟ್ಕೊಳ್ಳ ಕಳಡ್ತಾರೆ ಟೀಚರ್ಸ್ ಗಳು
ಹ್ಮ್ ನೀನು ಮಾಡೋದು ಆದ್ರೆ ನೀನ್ ಎಲ್ಲರೂ ಒಳ್ಳೇದ್ಲಿ ಅಂತ ಮಾಡಕ್ ಹೋಗ್ತೀಯ ಆದ್ರೆ ಅವರು ನಿನ್ ಜೊತೆ ಕೈ ಜೋಡಸ್ತಿಲ್ಲಲ್ಲ ಅದ ನಮ್ಗೂ ಬಾಳ ಬೇಜಾರಾಗತ್ತೆ
ನಮ್ಗೆ ಕೈ ಜೋಡ್ಸಿಲ್ಲ ಅಂದ್ರ ನಡೆಯುತ್ತೆ ನಮ್ ಕೈ ಜೋಡಸಿಲ್ಲ ಅಂದ್ರೆ ನಡೆಯುತ್ತೆ ಬ ಆದ್ರೆ ಕೆಟ್ಟದಂದು ಮಾಡಬಾರ್ದು
ಹ್ಮ್ ನಮಗೂ ಒಂಥರ ಅನ್ಸತ್ ಆದ್ರೆ ಈಗ ನಾವ್ ಏನಾರ ಹೇಳಕ್ ಹೋದ್ರೆವಪಸ್ ನಮಗ ಏನಾರ ಅಂದಬಿಡ್ತಾರ ನಮಗ್ ಯಾರು ಏನಾರಂಗ್ರ ನಮ್ ತಲೆ ಕೆಟ್ಬ ಬಿಡ್ತಾವ ಹಂಗ ನಾವು ಈಗ ಅವರೆವ್ರ್ ಏನಾರು ಹೇಳೋದು ಸುಮ್ನೆ ಬಾಳ್ ಕಮ್ಮಿ ಮಾಡ್ಬಿಟ್ಟಿವವಿ ನಮ್ ಪಾಡಿಗೆ ನಾವು ಇರಾಕತ್ತೀವಿ
ಹಿಗೊಂದು ಹೇಳಿ ಈಗ ನಾನ್ ನೋಡು ಈ ಶಂಬರ್ ಕೆಲ್ಸ ಮಾಡಿರ್ತಿನಿ ಅವಾಗ ಇನ್ ನೋಡಲ್ರಿ ಒಂದ್ ತಪ್ ಮಾಡನಿ ಸಾಕು ಅವಾಗ ಹೆಂಗ ಬರ್ತಾರೋಡ ನಿ ಮೈಮೇಲಿ ಶಿಯಾರ ಶಿಯಾರನ್ ತಪ್ಪ ಅವನದೇ ತಪ್ಪ ಅವನ ಎಲ್ಲಾ ಮಾಡ್ಯಾನ ಅದು ಇದು
ಒಣೆದ್ದ್ ಹೇಳ್ಬೇಕಂದ್ರೆ ನಮ್ಮ ಆ ತರಗತಿಯಲ್ಲಿ ಮಹಿಳೆಯರೇ ಸರಿ ಇಲ್ಲ
ಮಹಿಳೆಯರ ಅವ್ರ್ ಅವ್ರಂದನೇ ಕಾಣೋ ಶನಿ ಹತ್ತಿದ್ದು ನಮಗೆ
ಹಾ
ಅದಕ್ಕೆ ನಾನು ಏನು ಹೆಚ್ಚಿಗೆ ಹೇಳುತ್ತಿಲ್ಲ ಅವ್ರ ಕಡೆ ನಾನು ಹೆಚ್ಚಿಗೆ ಇದು ಭೀ ಮಾಡುತ್ತಿಲ್ಲ ಏನಂತಾರೆ ಅಹ್ ಜ್ಞಾನ ಕೊಡುತ್ತಿಲ್ಲ ಇವ್ರ ಹತ್ರ ತಲೆ ಎಲ್ಲ ಕಣು ಇವ್ರ ಹತ್ರ ಯಾರ್ ಮಾತಾಡ್ತಾರೆ ಅಂತ ಗಪ್ಪಾಗ ಆಗ್ಬೇಕು ಅಷ್ಟೇ.
ಅವ್ರಂದಾನೇ ನಮ್ಮ್ ಅರ್ಧ ಜೀವನನು ಹಾಳಾಗಿ ಹೋಗೇತಿ ನಮ್ಮ ಅರ್ಧ ಶಿಕ್ಷಣನು ಹಾಳಾಗಿ ಹೋಗೇತಿ. ಇನ್ನೊಂದ ಸ್ವಲ್ಪ
ಹಾ ಸ್ವಲ್ಪ ದಿವ್ಸ ಹೋದ್ರೆ ಹೌದ ಅದನ್ನು ಎಲ್ಲಾ ಸತ್ಯಾನಾಶ ಮಾಡಿಡ್ತಾರ ಇವ್ರು ನಮ್ ಕ್ಲಾಸ್ ಅಮ್ಮೋದು ಎಲ್ಲರೂ ಎಲ್ಲಾ ಟೀಚರ್ಸ್ ಕಣ್ಣಾಗಿ ಬದ್ ಬಿಡುತ್ತೆ ನೋಡಿ ಈ ಅವ್ರಿಗೆ ತಿಳಿಸೋರು ಯಾರುಲ್ಲ ಕೊಂಡೋ ಟೀಚರ್ ಟೀಚರ ಮಾತೆ ಕೇಳಲ್ದವ್ರು ನಮ್ಮ ಮಾತಿನ ಕೇಳ್ತಾರ ಹೇಳ್ರಿ ನೀವ್
ಈಗ ಗುರುಗಳ ಗುರುಗಳ ಕೈಯಲ್ಲಿ ನಾಮವು ಐವತ್ತು ಅಂಕಗಳ ಇರ್ತವೆ ಅವು ಐವತ್ತು ಅಂಕಗಳು ಬಹಳ ಪ್ರ ಪ್ರಾಮುಖ್ಯ ಕ್ಯಾತೆನ್ನು ಪಡಿತಾವ ಐವತ್ತು ಅಂಕಗಳು ಬಂದಿಲ್ಲ ಅಂದ್ರೆ ಅವ್ರ ಕೈಗಿರ್ತ ಇರ್ತವ್ ಅದು ಕೊಡೋದು ಬಿಡೋದು ಅವರು ಕೊಟ್ಟಿಲ್ಲ ಅಂದ್ರ ಇವ್ರು ನಾಳೆ ಇವ್ರಿಗೆ ಒಟ್ಟ ಒಟ್ ಒಟ್ಟಾರೆ ಅಂಕಗಳು ಬಹಳ ಕಡಿಮೆ ಬರ್ತವು
ಇಲ್ ಕೇಳಿ ಎರಡು ಪ್ಲಸ್ ಒಂದು ಎರಡು ಎರ್ಡು ಪ್ಲಸ್ ಒಂದು ಇದ್ದರೆ ಏ ಏನೋ ಏನೋ ಏನೋ ಫೇಲ್ ಆಗಿ ಏನೋ ಪೇಪರ್ ಬರೆಯಬಹುದು ಜೀರೋ ಪ್ಲಸ್ ಟೂ ಎಂಬ ಕೋರ್ಸ್ಗೆ ಅವ್ರು ಹಿಂಗ್ ಮಾಡಿದ್ರೆ ಮುಗೀತು ನಾಕ್ ವರ್ಷ ಕೊಡ್ಬೇಕಾಗುತ್ತೆ. ನಾಕ್ ವರ್ಷ ಬಾ
ನಾಕ್ವರ್ಷ ಆದ್ಮೇಲೆ ಬರ್ಬೇಕು ಸರ್ ಮತ್ತ್ ನಾಲ್ಕು ವರ್ಷ ಆದ್ಮೇಲೆ ಬಂದು ನಿಮ್ಮ ಸಣ್ಣ ಹಾ ನಿಮ್ಮ ಸಣ್ಣ ಹುಡುಗರ್ ಜೊತೆಗ್ ಕುಂದಿರ್ಬೇಕು
ಉಳ್ದೋಬೇಕು ನೋಡಿ ಹಂಗೆಲ್ಲಾ ಮಾಡಿದ್ರ ಹೆಯಾಂಗೆ ನಮ್ಮ ಇಜ್ಜತನ ಏನ್ ಉಳಿಯತ್ತ ಹೇಳಿ ನೀವೆ
ಹ್ಮ್ ಈಗ ಒಬ್ಬರ್ ಇಬ್ಬರಿಂದ ಈಗ ಅದು ಇದೆಲ್ಲಾ ಮಾಡೋದು ಏನಪ್ಪಾ ಅಂದ್ರ ಓದುವ ಓದುವ ಮಕ್ಕಳ ಮಕ್ಕಳ ಮೇಲೆ ಪರಿಣಾಮ ಬೀಳಲಿದು ಮತ್ತೆ ಓದ್ಲಾರ್ದ್ರ ಮೇಲು ಪರಿಣಾಮ ಓದಲಾರದವ್ರ ಮೇೂಲುನು ಪರಿಣಾಮಬೀಳಲ್ಲ ಇದು ಯಾರ್ ಮೇಲ್ ಪರಿಣಾಮ ಬೀಳ್ತಾ ಅಂದ್ರ ಅಡ್ದ ಮಾಡ್ದ ಓದ್ತವಲ್ಲ
ಅವ್ರ ಮಲ್ ಪರಿಣಾಮ ಬೀಳುತ್ತೆ ಅದು
ಹ್ಮ ಯಾಕಂದ್ರ ಅವರು ಅರ್ಧ ತಮ್ಮ ಓದಿನ ಮೇಲೆ ಅ ಅವಲಂಬನೆ ಆಗಿರ್ತಾರೆ ಇನ್ನ ಅರ್ಥ ಅವರು ಆ ಗುರುಗಳು ಕೊಡುವಂತ ಅಂಕದ ಮೇಲೆ ಅವಲಂಬನೆ ಆಗಿರ್ತಾರೆ ಎರಡು ಅಂಕಗಳ ಕೊರಿತೆ ಬಂತಂದ್ರ ಅವರು ಬಹಳ ಸಂಕಷ್ಟಕ್ ಬಿದ್ದು ಬಿಡ್ತಾರ ಅವ್ರು
ಹೌದು ಈಗ ಸ್ವಲ್ಪ್ ಜನ ನೋಡಿ ಪೂರಾ ಎಲ್ಲಾ ಓದಿ ಕ್ಲಿಯರ್ ಮಾಡ ಅವ್ರೆಲ್ಲ ತಕೊಂಡ್ಬ ಬಿಡ್ತಾರೆ ಸ್ವಲ್ಪ ಎಲ್ಲಾ ಇಏನು ಬೇಡ ನನ್ ಸುಮು ಡಿಗ್ರಿ ಮುಗಿದ್ರೆ ಸಾಕು ಅಂತ ಇರ್ತಾರೆ ಸ್ವಲ್ಪ ನಡು ಇರ್ತಾರಲ್ಲಾ ಅವ್ರಿಗೆ ಬಹಳ ಕಷ್ಟ ಕಷ್ಟ ಬರುತ್ತೆ ನೋಡಿ ಅವರು ಮುಗಿತು ಅವರದು ನೋಡಿ ನಂದಿಗ ಈಗ ನಮ್ಮ ಅದಕ್ಕೆ ಯಾವ್ದ ಪಿ ಟಿ ಕ್ಲಾಸ್ ಪಿ ಟಿ ನಮ್ದು ಅದು ಕ್ಲಾಸ್ ಪೂರ ಹೋಗಿದ್ದಿದೆ ಈಗಏ ಮಾಡಪ್ಲಿಲ್ಲ ನಾವು
ದೈಹಿಕ ಶಿಕ್ಷಣ ನಿಮ್ಮ ಹಾಜರಾತಿಗಳು ಕಡಿಮೆ ಇದ್ದಾವೆ ಅಲ್ವಾ
ಹೌದ ಹೌದು ದೈಹಿಕ ಶಿಕ್ಷಣದ ಹಾಜರತ ನನ್ನ ಪೂರ ಹೋಗಿದೆ ನಿಮ್ದೇ ಇದದೆ ಕ ನಿಮ್ದೇ ಇದೆಯಾ
ನಮ್ಮವು ಆರೋಗ್ಯವು ಆರಲ್ಲಿ ನಮ್ಮ ನಾಲ್ಕು ನಾವು ಇದು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ವಲ್ಲ ನಮ್ಮ ಹ ವಿದ್ಯಾನಿಲಯ
ಯಾವಾಗ ಯಾವಾಗಿತ್ತು
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಭಾಗಿಯಾಗಿದ್ವಲ್ಲ ಇದು ಕಾಲೇಜು ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಇದ್ವಲ್ಲ
ಹ ಹೌದಾ ನೀವು ಬಾಗೇ ಆಗಿದ್ದೀರ ಅದ್ರೊಲ್ಲಿ
ಹ್ಮ ಒಂದು ವಾರ ನಾವು ಭಾಗಿಯಾಗಿದ್ದೆವು ಅದರಲ್ಲಿ ನಾಲ್ಕು ದಿನಗಳು ನಮ್ಮ ಗುರುಗಳು ಸು ದೈಹಿಕ ಶಿಕ್ಷಣ ತರಗತಿಯನ್ನು ತಗ ತೆಗೆದುಕೊಂಡಿದ್ರಂತೆ
ಹೌದಾ ನಂಗೆ ಗೊತ್ತೇ ಇರ್ಲಿಲ್ಲ ನಂಗ ಹಂಗ್ ನಂಗ್ ಗೊತ್ತಿದ್ರೆ ನಾನು ಕೂಡ ಅ ಅಲ್ಲಿ ಬರತ್ತಿದ್ಯಲ್ಲ
ಹ ಅದ್ರಲ್ಲೇ ನಮ್ಮ ನಾಲ್ಕು ಹಾಜರಾತಿಗಳನ್ನು ಪಡೆದುಕೊಂಡು ಹೋಗಿ ಗುರುಗಳಿಗೆ ನೀಡ್ತೀನಿ ನಮ್ಮ ಮೂರ ಹಾಜಿರಾತಿಗಳೇಗ್ಬಿಡ್ತವು ಎಡ್ ಹಜರಾತ್ಗೆಳ ಅಷ್ಟ ನಮ್ಮೂ ಇದು ಅಕ್ಕವು ಮತ್ತೆ ನಾವು ಕೂಡ ಆ ಶಾರ್ಟೇಜ್ ಆಪರ್ಟೇನ್ಸ್ಂದ ಹೊರ ಬಂದ್ಡ್ತೀವಿ
ಹೌದಾ ನಿಮ್ ನಿಮ್ ನೀವು ನಮ್ ಗೊತ್ತೇ ಇರ್ಲಿಲ್ಲ ಕಣೋ. ನೀನ್ ನಿಂದು ಹೋಗಿದೆ ಅಂತ ತಿಳ್ಕೊಂಡಿದ್ದೆ. ನೀನ್ ನೋಡದ್ರೆ ಒಳ್ಳೆ ಆ- ಟಗಾರರಕ್ಕಣೋ
ಅದೇ ನಾಳೆ ಅವ್ರು ವಿಜಯ್ ಸ ವಿಜಯ್ ಅಂತ ನಮ್ಮ ಆಹ ಅಣ್ಣ ಒಬ್ಬರು ಇದ್ರಲ್ಲ ನಾಲ್ಕನೇ ವರ್ಷದವ್ರು.
ಹೌದೌದು ನಾಲ್ಕು ವರ್ಷದ ತರಗತಿವ್ರು.
ಹ ಅವರು ನಾಳೆ ಆ ಶಿಕ್ಷಕರಿಗೆ ಹೇಳಿ ನಿಮಗೆ. ಆಹ ಸಹಿ ಮಾಡಿಸಿ ಕೊಡುತ್ತೇನೆ ಅಂತ ನಂಗೆ ಹೇ-
ನೀನ್ ಯಾವ ಹೋಗಿದ್ದ್ಯಾ. ಕದು ನೀ ಯಾಗ ಹೋಗಿದ್ದ. ನೀಂದ ಬರೀ ಪ್ರಾಕ್ಟೀಸ್ ಮಾಡಿದ್ಯಾ ಅಲ್ಲ ಕಾಣೋದು ನೀನ್ ಹೋಗೇಯಲ್ಲ. ಅದಕ್ಕೆ
ಮತ್ತ ಒಂದ್ ವಾರ ಅಲ್ಲೇ ಪ್ರಾಕ್ಟೀಸ್ ಮಾಡಿವಲ್ಲ ಅವಾಗನೇ ಗುರುಗಳು ನಾಲ್ಕು ತರಬೇತಿಯನ್ನು ತಗೊಂಡಿದ್ರು.
ನಾಲ್ಕು ನಾಲ್ಕ್ ತಗೊಂಡಿದ್ರ? ಅದ ಹಾಗಿದ್ರೆ ನಂದು ಒಂದಿನ ಬರ್ಬೇಕು ಕಣೋ.
ಹ್ಮ್ ಒಂದ್ ಬರುತ್ತೆ ನಿ್ದ ಅವಾಗ. ನೀವ್ ಒಂದೇ ದಿನ ಬಂದಿ ಅಲ್ಲಪ್ಪಾ. ಮರದ್ ದಿನ ನೀ ಬಂದೇ ಇಲ್ಲ.
ಹೌದು ಕಣೋ ಯಾಕ್ ಬರ್ಬೇಕು? ಅವ್ರು ನೋಡಿದ್ರಲ್ಲ ಉಚಿತ್ ಮಾಡ್ತಿದ್ರು ಕುಂಟ ತರ ಮಾಡು ಅವ್ರ- ತರ ಮಾಡು ಅವ್ರ ತರ ಮಾಡು ಯಾರ್ ಮಾಡ್ತಾರೆ ಕಣೋ.
ನಾವು ಕೂಡ ಅವಾಗ ಆರು ಆರು ಗಂಟಗನ ಎದ್ದ ಎದ್ದು ಹೋಗಿವಲ್ಲ ಅವಾಗ ನಾವು. ಹಹ ಈ ದೈಹಿಕ ಶಿಕ್ಷಣ ತರಬೇತಿಗೆ ನಾವು ಬಂದಿಲ್ಲ ಆದ ಕಾರಣ ಈಗ. ಅವು ಅವು ಹಜರ- ಗಳನ್ನು ನಾವು ಕೊಡ್ಬೇಕು ಕೊಟ್ರೆ ನಮ್ಮ ಏನೋ ಒಂದ ಆಗುತ್ತೆ.
ಹ ಹೌದಾ ಕೊಡಿ ಕುಡಿ ಕುಡಿ ಅ್ ಜೊತ್ತ ಕುಡಿ ನೀವು ಅಟೆಂಡೆನ್ಸ್ ತಗೋಿ ಬಿಡ್ಬೇಡಿ ನೀವು. ನಾಲ್ಕು ವರ್ಷ ಇರಬೇಕಾಗುತ್ತೆ. ನಿಮ್ಮ ಊರು ಬಹಳ-
ಹ್ಮ್ ಅದೇ ನಮ್ಗೆ ಬಾಳ ಸಮಸ್ಯೆ ಆಗ್ಬಿಡತ್ತ ಈಗ. ಏನಾರ ನಾವು ಹಾಜರಾತಿ ಕಮ್ಮಿ ಬಂದು ನಮ್ಗ್ ಏನಾರ ಮರಳಿ ಬನ್ನಿ ಅಂದ್ರ ನಾವು ಅಲ್ಲಿಂದ?. ಹೋಗಲು ಬರಲು ಆಗೋುದಿಲ್ಲ.
ಆಗೋದಿಲ್ಲ ಆಗದ-
ಮತ್ತೆ ನನ್ ನನ್ನ ನನ್ನ ತಲೆಯಲ್ಲಿ ಇನ್ನೊಂದ ಏನ್ ಆಐ್ತಂದ್ರ, - ಈ ಸುಮ್ಮ್ನೆ ಇದನ್ನಂಗ ಇಟ್ಕೊಂಡು. ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಹ- ಬರ ಪದಾರ್ಥ ಪರೀಕ್ಷೆಗೆ ಓದಿ. ಒಂದು ಯಾವ್ದರ ಸ್ಪರ್ಧೆ ಸ್ಪರ್ಧಾ ಪರೀಕ್ಷೆಯಲ್ಲಿ ನಾವ್ ಏನಾರ. ಉತ್ತೀರ್ಣ ಆದ್ವಿ ಅಂದ್ರ ನಮ್ಗ ಒಂದ್ ಯಾವ್ದರ- ಗೌರ್ಮೆಂಟ್ ನೌಕರಿ ಬಂತಂದ್ರೆ ನಾವು ಆರಾಮ್ ಜೀವನ ಸಾಗಿಸಬೋದ ಅಂತ ನಾ ಹಿಂಗ,
ಹೌದಾ ನಮ್ದು ನಮ್ದ್ ನಮ್ ಚಂದಿಲ್ಲಾ ಕಣವ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಬೇಕು ಅಂತಿದ್ದೀರಾ. ಬರೀ ರೀ ಬರೀ ರ ನೀವು ಬಿ ಪಿ ಸಿ ಆ ರ- ಪಿ ಎಸ್ ಸಿ ಆರಿ ಯು ಪಿ ಎಸ್ ಸಿ ಆಾರಿ ಏನ್ ಹಾಕ್ತಿರ ಆ ರೀ ನಾವು ಒಳ್ಳೇದ ಅದ್ ಬಿಿ.
ಹ್ಮ್ ಸುಮ್ನೆ ಇಲ್ಲಿ ನಂಗ ಯಾಕೋ ನಾಕು ವರ್ಷ ಒದ್ದ್ಯಾಡಿದ್ರುನು. ಮುಂದ ನಮ್ಗ ನೌಕರಿ ಸಿಗುತ್ತೆ ಅಂತ. ತಂದು ಏನು
ನಮ್ಮ ಜೀವನ ನಂಗೆ ಕಾಣ್ತಿಲ್ಲ ಒಳ್ಳೆ ಜೀವನ ಕಾಣ- ಇ ನನ್ಗೆ ನಾಲ್ಕು ವರ್ಷದ ಆಗ್ ಆಗದ ಮೇಲೆ ಕೂಡ.
ಹ್ಮ್
ಏನ ಇಲ್ಲ ಕಣೋಯದು ಡಿಗ್ರಿ. ಸುಮ್ಮನೆ ಡಿಗ್ರಿಏನ್ ತಗೋತಾ ಇದೇ ಅಂತ ತಗೋಲಿಕ್ ಅಷ್ಟೇ ಡಿಗ್ರಿ ಕಾಣೋದು. ಮುಂದಾಗ ಕೂಡ ನಮ್ಗೆ ಜಾಬು ಅದು ಇದಕ್ಕೆ ಕೆಲ್ಸಕ್ಕೆ ಬಡದಾಡ ಬಡದಾಡ್ಲೇಬೇಕು.
ಯಾವದಾದ್ರರು ನೀನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀಲೇಬೇಕೋ ಈ ಈಗ ನೋಡಿ ಈಗ ಕೃಷಿ ಅಧಿಕಾರಿಗಳು ಹುದ್ದೆಯನ್ನು ಬಿಟ್ಟಿದ್ದಾರೆ.
ಹೌದಾ.
ಹಾ. ಈ ನಮಗ್ ಬರಲ್ಲಲ್ಲ ಅದು ನಾಲ್ಕು ವರ್ಷ ಉತಿರ್ಣ ಉತ್ತೀರ್ಣರಾದವರಿಗೆ ಮಾತ್ರ ಬರುತ್ತೆ ಅದು.
ಹೌದಾ ಆಯ್ತಾ ನೀನು ಇದು ಪಿ ಸಿ. ಎ ಸಿ ಎಕ್ಸಾಮ್ ಬರಿ ಅಲ್ಲ ಕಾಸ್ಟೇಬಲ್ ಎಸಾಮ್ ಬರಿಬೇಕಲ್ಲ ನೀ ಬರೀ ಯಾಕೆ.
ಹ್ಮ್ ನಾನು ಅದು ಅದನ್ನು ಅದಕ್ಕೂ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಅದು ನಮ್ಮ. ಆಗಸ್ಟ್ ಎರಡನೇ ತಾರೀಕಿಗೆ ಅದು ಕೂಡ ಪರೀಕ್ಷೆ ಇದೆ ನೋಡ್ಬೇಕು.
ಬಟ್ ಓದ್ತಾ ಇದ್ದೆ ಅದಕ್ಕೆ ಓದ್ತಾ ಇದ್ಯಾ.
ಇಲ್ಲ ನಮ್ಮೂವು ಇವು ಸ್ವಲ್ಪ ಮಧ್ಯ ವಾರ್ಷಿಕ ಪರೀಕ್ಷೆ ಇದ್ವಲ್ಲ.
ಓದ್ಬೇಕು ಕಣೋ ಅದಕ್ಕ ಓದ್ಬೇಕು ಟೈಮ್ ತೆಗಿಬೇಕು ದಿನಕ್ಕೆ ಮೂವತ್ ನಿಮಿಷ ಕೊಡ್ರೆ ಓದ್ಬೇಕು ಅಂದ್ರೇ ಓದಬೇಕು. ದಿನಲೂ ಓದ್ಬೇಕು ಏನ್ ಬರುತ್ತೆ ಏನ್ ಹೋಗುತ್ತೆ ಏನೋ ಗೊತ್ತಿಲ್ಲ ಕಾಂಪಿಟೇಷನ್ ಬಾಳ ಇದೆ.
ನಾವು ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡ್ತೀವಿ ಫಲ ಸಿಗೋದು ಬಿಡೋದು ಎಲ್ಲಾ ದೇವರಿಗೆ ಬಿಟ್ಟಿದ್ದು.
ದೇವರಿಗೆ ಬಿಟ್ಟಿದ್ದು ಅಂದ್ರೆ ಹೇಗೆ ಏನ್ ಪ್ರಯತ್ನ ಮಾಡ್ತಿಯ ಮಾಡ್ಬೇಕು ನೀನೇ ಓದ್ಬೇಕು ದೇವ್ರು ಏನ್ ಮಾಡಲ್ಲ.
ಈಗ ನಾವು ಇದ್ರ ಜೊತೆಗೆ ನಾವು. ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಕೂಡ ಪರೀಕ್ಷೆಗಳು ನಡೀತಾವಲ್ಲ. ಪರೀಕ್ಷೆಗೂ ಕೂಡ ನಾನು ಸಿದ್ಧನ ಆಗ್ಬೇಕಲ್ಲ ಹಂಗಾಗಿ. ಈ ಎರಡಕ್ಕೂ ನಾನು ಸ್ವಲ್ಪ ಇದು ಮಾಡಕ್ ಆಗ್ತಿಲ್ಲ ಇದು ಒಂದು.
ಇನ್ನು ಅದ್ರ ಮೇಲೆ ಬ ಮಹತ್ವ ಕೊಟ್ಟಿ ಓದಿದ್ರೇ. ಇದು ಬೇಕೇ ಆಗಲ್ಲ ನಿಂಗೆ ಇದು ಡಿಗ್ರಿನೇ ಬೇಕೇ ಆಗಲ್ಲಾ ಬೇಕಾಗಲ್ಲ ನಿನಗೆ.
ಅದೇ ಅದೇ ಯೋಚನೆಯಲ್ಲಿ ಇದ್ದೇನೆ ಇದೊಂದು ಸಲಿ ಸುಮ್ನೆ ಯಾವ್ ತರ ಇರುತ್ತೆ ಅಂತ.